ಅ ಹ ಏನ್ ಮಾಡ್ತಾ ಇದ್ಯಾ ಏನ್ಲ್ಲ ಕೂತ್ಕೊಂಡಿದೀಿ ನೀನು
ನಾನು ಏನು ಮಾಡ್ತಿಲ್ಲ ಸುಮ್ನೆ ಕೂತಿದ್ದೆ ಕಾಲೇಜ್ ಹೋಗಿದ್ ಬಂದ ಬಾಳ ಸುಸ್ತಾಗಿತ್ತ ಅದಿ ಹಂಗೆ ಕುೂತ್ಕೊಂಡೆ ಹ ಮ ಮತ್ತೆ ನೀನ್ೇನ್ ಮಾಡ್ತಿದ್ಯಾ
ಸರಿಲ್ವಾ ನಿಗೆ
ಹಾ ಸ್ವಲ್ಪ ಹುಷಾರಿಲ್ಲ ನನ್ಗೆ
ಹೌದಾ ಏನ್ ಟ್ಯಾಬ್ಲೆಟ್ ಎಲ್ಲ ಹಾಕೊಂಡಾ
ಇಲ್ಲ ದವಕ ಓ ಮಾತ್ರ ಹಾಕೊಂಡೆ ಟ್ಯಾಬ್ಲೆಟ್ ದವಾಖಾನೆಗೆ ಹೋಗಿದ್ದೆ ನಾನು
ಹಾ
ಹ ದವಾಖಾನೆ ಹೋಗಿದ್ ಬಂದೆ ಅಲ್ಲಿ ಸಲೈನ್ ಹಾಕುದ್ರು ಮತ್ತೆ ಟ್ಯಾಬ್ಲೆಟ್ ಕೊಟ್ರು ಒಂದು ಓ ಆರ್ ಎಸ್ ಕೊಟ್ರು
ಎಷ್ಟು ಸಲ ಹಾಕದ್ರು
ಮೂರ್ ಸಲ ಏನೋ ಹಾಕಿದ್ರು ಬಿಪಿ ಲೋ ಆಗಿತ್ತು ಸ್ವಲ್ಪ ಹಂಗ ಅದಕ್ಕೂ ಪಿಂಕ್ ಕಲರ್ ಹಾಕದ್ರು
ಹಾ ಹಾ ಹಾ ಗುಲಾಬಿ ಬಣ್ಣದ್ದ ಹಾಕದ್ರ
ಅದೇ ಗುಲಾಬಿ ಬಣ್ಣದ ಹಾಕಿದ್ರು ಮತ್ತೆ ಒಂದ್ ಅಶ್ಣು ಕಲರ್ದು ಯಾವವುದೋ ಇತ್ತು ಅದೊಂದ್ ಹಾಕಿದ್ರು ಆದ್ರೂ ಅದು ಹಾಕಬೇಕಾದರೆ ಇಂಜೆಕ್ಷನ್ ಏನೋ ಅದು ಬಾಳ ನೋವಾಯ್ತಪ್ಪಾ ನಂಗೆ ಹ್ಮ ಕೈ ಉರಿತಾಯಯ್ತು ಆಳು ಬಂತು ಅತ್ತೆ ಬುಟ್ಟೇ ಸ್ವಲ್ಪ ಹ್ಮ
ಚೆನ್ನಾಗಿರುತ್ತಲ್ವಾ ಅದಕ್ಕೆ ಆ ಥರ ಕೈ ಉರಿಯುತ್ತೆ ಇಂಜೆಕ್ಷನ್ ಹಾಕ್ದಾಗ
ಹೌದಾ ಹ ಮತ್ತೆ ಇನ್ನೇನು
ಈ ಹೇಳ್ಬೇಕ ನೀನೆ ಊರ್ ಹೋಗಿದ್ದಾ
ಊರ್ಗೆ ಹೋಗಿಲ್ಲ ಹೋಗ್ಬೇಕು ಕಿರು ಪರೀಕ್ಷೆ
ಹಾ ನಿನ್ ಮೊನ್ನೆ ಹೋಗಿದ್ದೆ ಅನ್ಸುತ್ತೆ ಅಲ್ಲ ಊರಿಗೆ
ಅದೇ ಹೋಗಿಲ್ಲ ಅದಿಕ್ಕೆ ಏನ್ ಗೆಳೆಯರ್ ನೆನಪಾ ಕಾಲ್ ಮಾಡ ಹೋಗ್ಬಿಟ್ಟಿದ್ಯಾ
ಹಾ ನೆನಪು ಮಾಡ್ಕೋಬೇಕಲ್ಲ ನಿಂಗೆ ಹುಷಾರಿಲ್ಲಾ ಅಂತ ಒಬ್ಬ.
ಹ ಹೌದಾ ನಾನು ಏನಪ್ಪಾ ನಿನ್ ಕಾಲ್ ನೋ. ಫುಲ್ ಸಡನ್ ಗಾಬರಿ ಆಯ್ತು ಯಾವತ್ತು ಮಾಡ್ದ ಇರೋಳು ಇವತ್ ಮಾಡೋಳ. ಹ್ಮ ಯಾವತ್ತು ಮಾಡ್ರ ಗಾಬರಿ ಅಂದ್ರ. ಮಾಡಲ್ವಲ್ಲ ನೀವ್ ನಮ್ಮಂತವ ಹೊಸ ಹೊಸ ಗೆಳೆಯಾದ್ರು ಸಿಕ್ತಾರ ಅವ್ರರು. ಮಾಡ್ತೀರಾ ನಮ್ಗೇನು ಮಾಡಲ್ವಲ್ಲ. ಹ್ಮ ಓ ಹಂಗ ಹೇಳ್ತಿದಿಯ. ಹ್ಮ ಮತ್ತೆ ಏನು ನಿಮ್ಮನೆ. ಗೃಹಪ್ರವೇಶ ಏನು ಅಂತಿದ್ದೆ ಯಾವಾಗ ಮನೆಯಲ್ಲಿ ಗಂಡ್ಕಟ್ಟೆ ಹ್ಮ್ ಎಲ್ಲಿ ಬಂದೈತಿ. ಮನೆ.
ಹ ಒಂದ್ ವರ್ಷದಿಂದಾನೇ ಕಟ್ತಾ ಇದ್ರು ಗೃಹ ಪ್ರ್ರವೇಶ ಆಯ್ತು ಮೊನ್ನೆ.
ಮೊನ್ನೆ ಆಯ್ತಾ ಮತ್ತ ಒಂದ ಮಾತು ಹೇಳಿಲಾ.
ಇಲ್ಲ ನೆಕ್ಸಟ್ ಒಂದ ಮದ್ವೆ ಇತ್ತು ಅದಕ್ ಕರ್ದ್ರಾಯ್ತು ಅಂತ ನಾನು ಗೃಹಪ್ರವೇಶ್. ಕರೀಲಿಲ್ಲ ಇವಾಗ ಇವಾಗೊಂದು ಎಂಟು ಹತ್ತು ದಿನದಲ್ಲಿ ಒಂದು ಮದ್ವೆ ಇದೆ ಅದಕ್ಕೆ ಕರೆದ್ರೆ ಆಯ್ತು ಅಂತ
ಹೌದಾ ಮತ್ತೆ ಗುರುಪ್ರವೇಶ ಇದೆಲ್ಲಾ ಮುಗಿತೆಲ್ಲಾ. ಫಿನಿಶಿಂಗ್ ಇದೆಲ್ಲಾ ಚೆನ್ನಾಗ್ ಬಂದೈತಾ ಮನೆಯಲ್ಲಾ ಹ್ಮ.
ಐತೆ ಒಳಗಿಂದು ಲೈಟಿಂಗ್ಸು ಎಲ್ಲಾ ಚೆನ್ನಾಗಿ ಬಂದೈತೆ ಇಂಜಿನಿಯರಿಂಗ್ ಹಾ ಅವ್ರಿಗೆ ಹೇಳಿದ್ವಿ ಎಲ್ಲಾ ಅವ್ರೇ ಮಾಡ್ಕೊಟ್ರು ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು.
ಚೆನ್ನಾಗ ಆಯ್ತ್ ತೊಗೋ ಇದು ಸತ್ಯನಾರಾಯಣ್ ಪೂಜೆ ಆತರ ಎಲ್ಲಾ ಏನಾದಾರು ಮಾಡ್ಸದ್ರ?
ಹಾ ಮಾಡ್ಸಿದ್ವಿ ಅದನ್ನ ಸತ್ಯನಾರಾಯಣ ಪೂಜೆ ಮಾಡ್ಸಿಲ್ಲ ವರ ಲ್ಲಕ್ಷ ವರದ ಶಂಕರ ಪೂಜೆ ಆತರ ಇರುತ್ತಲ್ಲಾ ಅದ್ ಮಾಡ್ಸಿ ಸತ್ಯನಾರಾಯಣ ಪೂಜೆ ಇವಾಗ ಮದ್ವೆ ಆಗುತ್ತಲ್ಲಾ ನೆಕ್ಸ್ಟ್
ಹೌದಾ ನಮ್ ಕಡೆ ಎಲ್ಲಾ ಗೃ ಗೃಹ ಪ್ರವೇಶಕ್ಕೆ ಅದ್ ಮಾಡ್ಸ್ತಾರ.
ಹೌದಾ ನಮ್ ಕಡೆ ಹಂಗೇನಿಲ್ಲ.
ಹೌದಾ ನಮ್ ಕಡೆ ಆವಾಗೇ ಮಾಡಸ್ ಹ್ಮ್.
ಹ ನಂಗೆ ಪೂಜೆಯಲ್ಲಿ ಅದು ಮಂತ್ರ ಎಲ್ಲಾ ಹೇಳ್ತಾ ಇದ್ರಲ್ಲ ಅವಾಗೆಲ್ಲಾ ಫುಲ್ ನಿದ್ದೆನೆ ಬರ್ತಾ ಇತ್ತು ಮಂತ್ರ ಹೇಳುವಾಗೆ ಎಲ್ಲ ಆ ಒಂದು ಒಂದ್ ಮೂರ್ ಗಂಟೆ ಹಾಗೆ ಕೂರ್ಸ್ಕೋತಾರೆ ಅದಕ್ಕೆ ಅದ್ ನಿದ್ದೆನೆ ಬರ್ತಾ ಇತ್ ನನ್ಗಂತು ಕೇಳಕ್ಕೆ ಆಗ
ಹಂಗೆ ಅಭ್ಯಾಸ ಇರಲ್ವಲ್ಲ ಅದಕ್ ಹಂಗೆ ಅನ್ಸುತ್ತದು. ಹ್ಮ ಮತ್ ಇಲ್ಲ ಚಾ ಕುಡ್ದ ಗೊತ್ತಿಲ್ಲ ಈಗ ನನ್ ಗೆಳತಿ ಗ ಗೆಳೆಯನ್ ಗೆಳ್ಯನಾ ತಗೋಬಾ ಅಂತ.
ಹಾ
ತೀನಿ ಅಂತ ಅಂದವ್ನಾವನು ನೋಡ್ಬೇಕು ಕುಡಿಬೇಕೆಲ್ಲ ಒಡ್ಕೆ ಸೇರ್ ಕುಡಿತೀವಿ ನಾವು ನಿಂದು ಚಾ ಆಯ್ತಾ
ನೀವು ಗೆಳೆಯ ಗೆಳೆಯರು ಎಲ್ಲಾ ಹೊರಗಡೆ ಹೋಗ್ ಆಗಬೋದು ಬಿಡು ನಮ್ಗೆ ಹಂಗ್ ಹೋಗಕ್ಕ ಆಗಲ್ಲ ಹುಡುಗಿರಿಗೆ
ಹೌದಾ ಹುಡ್ಗಿದಗಾಗಲ್ಲ ನಾವವು ಹೋಗ್ಬೋದು ಆದದ್ರೆ ಈಗ ಸ್ವಲ್ಪ ನನ್ಗೂ ಬಾಳ ಹುಷಾರಲ್ಲ ಇಲ್ಲಲ್ಲ ಸ್ವಲ್ಪ ಅದು ಅವಖಾನೆಗೆ ಬೇರೆ ಹೋಗಿದ ಅನಲ್ಲ ಅದಕ್ಕೆ ನಾನ ಗೆಳೆಯನ ಗೆ ಹೇಳಿದ್ದೆ ನೀ
ನಿಂಗೆ ಮನೇಲಿ ಏನು ಕೇಳಲ್ವಲ್ಲಾ ರಾತ್ರಿ ಎಲ್ಲಾ ಹೊರಗಡೆ ಹೋದ್ರೆ ಹುಡುಗರ್ಗೆ ನವ್ಗೆ ಅವಗೆಲ್ಲ ಬಿಡತೆ ಇಲ್ಲ
ಹೋಗ್ಬೋದು ಹುಡ್ಗುರು ಹೋಗ್ಬೋದು ಬಟ್ ಆದ್ರೂ ಎಂಜಾಯ್ಮೆಂಟ್ ಇದು ಸಂತೋಷ ಇಂದ ಆರಾಮಾಗ ಚೆನ್ನಾಗ ಎಂಜಾಯ್ ಮಾಡ್ಬಹದು ಲೈಫ್ ಇದು ಖುಷಿಯಿಂದ ಹ್ಮ್ ಅದ ಉಡಿ
ಆದ್ರೆ ನಿಮಗ್ ಅಷ್ಟೊಂದ್ ನೆಮ್ಮದಿ ಇರಲ್ವಲ್ಲ ನಿಮ್ಗೆ
ಹ್ಮ್ ಜಾಸ್ತಿ ಇದಿ ಇರುತ್ತೆ ನಮಗೆ
ಹಾ ರೆಸ್ಪಾ ಇದು ನಿಮಗ್ ಜವಾಬ್ದಾರಿ ಅ ತಾನೆ ಮನೆಯದು ಅದು ಇದು ಅಂತ
ಜವಾಬ್ದಾರಿ ಜಾಸ್ತಿ ಈಗ ನಾವ ನ್ ಮಾಡ್ತೀವಿ ಅಂದ್ರೆ ನೈಟ್ ಕಾಲೇಜ್ ಹೋಗ್ತತಿವಿ ಬೆಳಗ್ ಹೊತ್ತ ಎಲ್ಲ ಕೆಲ್ಸಕ್ ಹೋಗ್ತಿವಿ ಆ ತರ ಎಲ್ಲ ಮಾಡ್ತೀವಿ
ಹೌದಾ ನಿಮ್ಮ ಅಕ್ಕ ಹುಟ್ಟು ಹಬ್ಬ ಎಲ್ಲಾ ಹೆಂಗಾಯ್ತು
ಕೌಟುಂಬ ಎಲ್ಲಾ ಚೆನ್ನಾಗಾಯ್ತು ಏನಾಯ್ತು ಗೊತ್ತಾ ನಮ್ ಗೊತ್ತಿಲ್ದಂಗೆ ನಮ್ಮಕ್ಕ ಅಕ್ಕಂದ ಸ್ನೇಹಿ ನಮ್ಮ್ ಅಕ್ಕಂದ ಸ್ನೇಹಿತರು ನಮ್ಮಮ್ಮ ಮತ್ತೆ ನನ್ನ ಮತ್ತೆ ನಮ್ ತಮ್ಮನ ಎಲ್ರುೂನು ಕರ್ದಿದ್ರ ಅವ್ರಂದ್ರು ಆವಕಅಕ್ಕ ಏನಂದ್ರಂದ್ರೆ ಬನ್ನಿ ನಮ್ದು ಫ್ಯಾಮಿಲಿಿದಏನೋ ನಮ್ದು ಮನದೇಏನೋ ಫಂಕ್ಷನ್ ಐತೆ ಅಂತ ಅಂದಿದ್ರಾ ನಮ್ ಗೊತ್ತಿಲ್ಲ ನಾವ್ ಹೋಗಿದ್ದು ನಾವು ಗೊ ಆದ್ರೆ ನಮ್ಮ ಹಕಂಬರ್ಡೆ ಎಲ್ಲಾ ಹುಟ್ಟಿದಬ ಎಲ್ಲಾ ಎಷ್ಟು ಚೆನ್ನಾಗ್ ಮಾಡುದಂದ್ರೆ ನಮ್ಮಕ್ಕ ಮತ್ತೆ ಬಿಟ್ಟು ಖುಷಿಗೆ ನಮ ನೋಡಿ ನನ್ನ ನನ್ ಹ್ಮ ನಮ್ಮ - ಅದೇ ಡ್ರೆಸ್ ಚೆನ್ನಾಗಿತ್ತು ಅದೇ ಎಲ್ಲಾ ಚೆನ್ನಯತು ಮೆ ಬರ್ಬೇಕಾದ್ರೆ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡಿ ಮತ್ತೆ ನಾವು ನಾನ್ ವೆಜ್ೇ ತಿಂತೀವಿ ಎಲ್ಲ ಜಾಸ್ತಿವಿ ಮಾಂಸಾರಿ ಎಲ್ಲ ನಾವು ಜಾಸ್ತಿ ತಿನ್ನೋದು
ಹಾ
ಬಾಳ ಮಾಂಸನೇ ತಿಂತೀವಿ ಜಾಸ್ತಿ ಊ ಮಾಂಸ ಅಂದ್ರ ನಂಂಗ್ ಬಾಳ ಇಷ್ಟ ಅದನ್ ಹೆಂಗ್ ಬಿಡಕ್ ಆಾಗುತ್ತೆ ಮಾಂಸ ಇಲ್ಲಾಂದ್ರೆ ಇರೋಕೆ ಆಗಲ್ಲ ಹ್ಮ್ ಮತ್ತೆ ನಿಮ್ ಕಡೆ ಇದೇನು ಯಾವದೋ ಒಂದು ಗೊ್ದ್ ಹೆಚ್ಚು ಒಂದ ಶಾಲೇಲಿ ಇದಾಗ ಮಾಡ್ಸ್ಕೊ ಬಂದಿದ್ದಲ್ಲ ನನ್ ಬಹಳ ಇಷ್ಟ ಆಯ್ತು ನನ್ಗೆ ಮತ್ತೆ ಯಾವಾಗಾದ್ರು ಮಾಡ್ಸ್ಕೊಬ ಅಂದೆ ಯಾವ್ದ ಒಂದು ಈರುಳ್ಳಿ ಮತ್ತೆ ಏನು ಶೇಂಗಾ ಪುಡಿ ಏನು ಒಂದಲ್ಲ ಹ್ಮ ಹದು ನಾನು ಪ್ರಯತ್ನ ಪಡ್ತೇನಿ ಹೇಳು ನಾನ್ ಮಾಡಲ್ಲಾನ ಹುಡುಗ ಗುರೆ ಎಲ್ಲ ಮಾಡಕ್ ಹೋಗಲ್ಲ ನಮ್ಮ ಅಮ್ಮ
ಏ ಅದು ನೀನ್ ಮಾಡ್ಕೋಬೋದು ನೀನೇ ಮಾಡ್ಕ ಹೋಬಹುದು ನಿಮ್ಮ ಅಮ್ಮನ್ಗೆ ತೊಂದರೆ ಕೊಡ್ತೀಯ ಸುಮ್ಮನೆ ಅವ್ರಿಗೆ ನಿನ್ ತೊಂದರೆೆ ಕೊಡ ತುಂಬಾ ಇಷ್ಟ ಅಲ್ವಾ ನಿನ್ಗೆ ಈ ಮಾಾಮುಗೆಿ
ಇಲ್ಲ ಇಲ್ಲ ಅಂತ ತೊಂದ್ರ ಎಲ್ಲ ಕೂಡಲ್ಲಿ ನೋಡ್ತೀನಿ ಬಾಳ ಸುಲಭಾ ಅಂದ್ರೆ ನಾನೇ ಮಾಡ್ಕ
ಏನಿಲ್ಲ ಒಂದ್ ನಾಲ್ಕ್ ಎರಡ್ ನಿಮಿಷದಲ್ಲಿ ಮುಗ್ದೋಗುತ್ತಷ್ಟೆ ಒಂದ್ ನಾಲ್ಕ್ ವಸ್ತುಗಳುಷ್ಟ ಒಂದ್ ನಾಲ್ಕಕ್ ವಸ್ತುಗಳು ಅಷ್ಟೇ ಬೇಕು ಅದಕ್ಕೆ ಏನ್ ಗೊತ್ತಾ ಫಸ್ಟ್ ಒಂದ್ ನಾಲ್ಕ ಐದು್ ಈರುಳ್ಳಿ ತಗೊಂಡು ಅಹ ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡ್ ಇಟ್ಕೊ ಮಿಕ್ಸಿಗೆ ಹಾಕೊಂಡು ಸೈಡ ಅಲ್ಲಿ ಇಟ್ಕೊಂಡು ಒಂದ್ ಬಾಣ್ಲಿಗೆ ಇದು ಗ್ಯಾಸ್ ಹಚ್ಚಿ ಒಂದ್ ಬಾಣ್ಲಿ ಇ- ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ. ಸಾಸಿವೆ ಜೀರಿಗೆ ಹಾಕು ಸಾಸಿವೆ ಜೀರಿಗೆ ಹಾಕಿ ಅದು. ಆ ಹಸಿದು ಈರುಳ್ಳಿ ತಗೊಂಡ್ ಇಟ್ಕೊಂಡಿರ್ತಿಯಲ್ಲ ಅದನ್ನ ಅದಕ್ ಹಾಕಿ ಫ್ರೈ ಮಾಡು. ಹಸಿ ವಾಸನೆ ಹೋಗೋವರ್ಗೂ ಅಹ ಅದನ್ನ ಬೇಸು. ಹಸಿ ವಾಸನೆ ಹೋದ್ಮೇಲೆ ಒಂದು್ ಸ್ವಲ್ಪ ಆ- ಇದು ಗ್ರೇ ಕಲರ್ ಆಗುತ್ತೆ ಹ- ಟ್ ಎತ್ತಿಡ್ಬೇಡ ಅದಕ್ಕೆ ಉಪ್ಪು. ಅದಕ್ಕೆ ಉಪ್ಪು ಖಾರ ಒಂದ್ ಸ್ವಲ್ಪ ಆ ಇದು. ಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು ಸ್ವಲ್ಪ. ಹಾ- ಅದ -ಹಾ ಅದ್ನ್ನ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಮತ್ತೆ ಕೊಬ್ಬರಿ ಪುಡಿ ಹಾಕು ಸ್ವಲ್ಪ. ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಅದನ್ನು ಸೇರ್ಸ್ಬಿಟ್ಟು ಎಲ್ಲಾ ಸೇರ್ಸ್ಬಿಟ್ಟು ಸ್ವಲ್ಪ ಬೆಚ್ಚಗ್ ಮಾಡಿ ಬಿಸಿ ಮಾಡ್ಬಿಟ್ಟು. ತಿನ್ನು ಅಷ್ಟೆ ರೊಟ್ಟಿ ಜೊತೆ ಇಲ್ಲ ರೈಸ್ ಜೊತೆ ತಿನ್ನು.
ಹ -ಹ ನಾನು ಯಾವಾಗೂ ತಿಂದಿದ್ದಲ್ಲ ಈಗ. ಕೂತಿದ್ನಲ್ಲಾ ನೆನ್ಪಾಗೋಯ್್ದು ನಿನ್ ಕಾಲ್ ಬಂದ ತಕ್ಷಣ. ಕರೆ ನಿಂದು ಕರೆ ಬಂದಕ್ಷಣ ನೆನಪಾಗೋಯ್ತು ನನ್ಗ ಅಪ ದು ಪಲ್ಯ ನೆನಪಾಗ ಹೋಯ್ತಾ ಅದಕ್ ಅಕ್ಕಿ ಕೇಳೋಣ ನಮ್ಮ ಕೈ್ ಮಾಡ್ಸ್ಕೋಣ ಅನ್ಕೊಂಡೆ ಇಷ್ಟು ಸುಲಭ ಅಂದ್ರೆ ನಾನೇ ಮಾಡ್ಕೋತೀನಿ- ಇ -ಬಿಡು.
ಹ- ಇಷ್ಟೇ ನೀನೇ ಮಾಡ್ಕೊ ಇದೆಲ್ಲಾ ಹುಡುಗೂರ್ಗೆ ಹುಡುಗೂರ್ಗೆ. ತುಂಬ ಹೆಲ್ಪ್ ಆಗುತ್ತೆ ಅಷ್ಟಷ್ಟೇ ಒಂದು ನಾಲ್ಕ ಸಾಮಗ್ರಿಗಳು ಬೇಕಾಗುತ್ತೆ ಅಷ್ಟೆ.
ಹೌದಾ
ಹ್ಮ್ -ನಮ್ಮ ಅಣ್ಣ ನಮ್ಮ ಅಣ್ಣ ಅವ್ರ ಎಲ್ಲಾ ನಮ್ಮ ಅಮ್ಮ ಎಲ್ಲಾ ಮಾಡ್ಕೊಡ್ತಾರೆ ಅದನ್ನ.
ಹೌದಯದು ಬಾಳ ಆದ್ರೂ ಚೆನ್ನಾಗಿರುತ್ತೆ ಈಗ ರೊಟ್ಟಿಗೆ ಮೊಸರು. ಕಲ್ಸ್ಕೊಂಡಿ ಮೊಸರು ಜೊತೆ ಇದು ಅಕ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಇದು.
ಹಾ- ಅದ್ನೇ ಸ್ವಲ್ಪ ಇಲ್ಲಿ ಚೆನ್ನಾಗಿರಲ್ವಲ್ಲ ಸಾಂಬಾರು ಅದಕ್ ಕಾಕೊಂಡು ತಿಂದ್ನು ಚೆನ್ನಾಗಿರುತ್ತೆ ಅದ ಒಂಂತರ ಮಸಾಲೆ ಹಾಕ್ದಂಗ ಆಗಿರುತ್ತೆ
ಆದ್ರೂ ನಿಮ್ ಕಡೆ ಬಾಳ ಸಿಹಿ ತಿಂಡಿ ಈ ತರ. ಏನೋ ಬೇರೆ ಬೇರೆ ತರ ಎಲ್ಲಾ ಚೆನ್ನಾಗ್ ಮಾಡ್ತಾರ ಬಿಡು.
ಹಾ -ನಮ್ ಕಡೆ ಇದು ಕುಂದ ಮಾಡ್ತಾರೆ ಎಷ್ಟ. ಚೆನ್ನಾಗ್ ಮಾಡ್ತಾರೆ ಗೊತ್ತ ಅದ್ನ್ನ ಹಾಲಲ್ಲೇ ಸ್ವಲ್ಪ ಲಿಂಬು ರಸ ಹಾಕ್ಬಿಟ್ಟ. ಹಾಲು ಒಡೆದೋಗುತ್ತಲ್ಲ ಪನ್ನೀರ್ ತರ ಆಗುತ್ತಲ್ಲಾ. ಅದನ್ನೇ ಅಹ ಸಕ್ಕರೆ ಹಾಕಿ ಕುದಸಿಸಿ. ಆಹ ಗಟ್ಟಿಯಗವರೆಗೂ ಕುದಿಸ್ತಾರೆ. ಹಾಲು ಬಾದಾಮು ಅವನ್ನಲ್ಲ ಹಾಕಿ ಕುದಿಸಿ. ಕುಂದಾ್ತಾರೆ ಎಷ್ಟು ಚೆನ್ನಾಗಿರ್ತೆ ಗೊತ್ತ ನನ್ ಓದಕ್ ತಂದ್ಕೊ.
ಹ -ಚಂತಗಬ ನಾನ ಯ. ಡ -ಹೇಳಿದ್ಮೇಲೆ ತಿನ್ಬೇಕಂತೆನ್ಸ್ತಿದೆ -ಅ-
ಹ್ಮ್- ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟು. ಒಂಥರ ಹಾಲು ಹಾಲು ಮಿಲ್ಕ್ ಪ್ರಾಡಕ್ಟ್ಸ್ ಇತಿ. ತವಲ್ಲ- ಆ -ಥರನೇ ಇರುತ್ತೆ.
ಹ್ಮ್- ಹ್ಮ್ -ಹ್ಮ್ -ಆದ್ರೂ ಬಾಳ ಚೆನ್ನಾಗಿರುತ್ತ ಬಿಡೋದು.
ಹ್ಮ್- ನಮ್ ಸಾಯಿಡ್ ಒಂದ್ಸತಿ ಬರ್ತಯಾ ಕರ್ಕೊಂಡ್ ಹೋಗತೀನಿ.
ಏನೋ ಅವ ಏನೋ ಕೇಳಿಸ್ತಿಲ್ಲ ಕರೆ. ಹ್ಮ್ -ಬರ್ಬೇಕು ಮತ್ತೆ ಈಗ ಕಿರು ಪರೀಕ್ಷೆ ಐ್ಲ್ಲ ಮತ್ತೆ. ಮತ್ತೆ ನಿಮ್ದೇನೋ ಮದ್ವೆ ಏನು ಅಂದಲ್ಲ ಆವಾಗ ಕರ್ದಾಗ ಮತ್ತೆ ಬರ್. ತಿಂತಗೋ ನನ್ಗೂ ಯಾಕೋ ಬಾಳ ಆಸೆ ಅನ್ಸ್ತಾ ಇದ್ ನಿಮ್ ಕಡೆ ಎಲ್ಲಾ. ಹಾ ಚೆನ್ನಾಗಿ ಇದೀನಿ ಪ್ರವಾಸಕ್ಕೂ ಹೋಗ್ಬಹದು ಪ್ರವಾಸಕ್ಕೂ ಹೋಗ್ಬಹದು ಮತ್ತೆ ಬಹಳ ಸೀ ತಿಂಡಿ ಮಾಡ್ತಾರ. ನಿಮ್ಮಮ್ಮೂ ಚೆನ್ನಾಗ್ ಅಡ್ಗೆ ಮಾಡ್ತಾರ ಹ ನನ್ಗೂ ಯಾಕ ತಿನ್ಬೇಕಂತ ಅನ್ಸ್ತಿದೆ ಬರ್ತಿನ್ ತಗೋ ಮತ್ತೆ
ನಾನ್ ಚಾ ಕುಡಿಯಕ್ ಹೋಗ್ತೀನಿ ಆಮೇಲ್ ಮಾಡ್ತೀನಿ.
ಹಾ ಸರಿ ಅಯ್ತು